ಹಲೋ ಹ ಊಟ ಅಯ್ತು ನಿಂದು
ನಮ್ದುು ಇವಾಗ ಮಾಡಬೇಕು
ಏನು ಮಾಡ್ತಿದ್ರೀ
ಸುಮ್ಮನೆ ಕೂತಿದ್ದೀ ಹಂಗೆ ನೀವು
ನಾವು ಏನೆಲ್ಲಾ ನಮ್ಮ್ ತಮ್ಮನ ಬಗ್ಗೆ ನೆಕ್ಸ್ಟ್ ಅವನು ಏನ್ ಮಾಡ್ಬೇಕು ಏನು ಈಗ್ ಪಿ ಯು ಸಿ ಮುಗಸಿಲ್ಲ
ಹ್ಮ್
ಒಳ್ಳೆ ಹೈಟ್ ಬಾಡಿ ಎಲ್ಲ ಚೆನ್ನಾಗಿದೆ
ಹ್ಮ್
ಪೋಲೀಸ್ ಇದಕ್ದ್ರ ಹಾಕಪಾ ಅಂತ ಹೇಳಿದ್ರೆ ಅವನು ನನಗ್ ಪೊಲೀಸ್ ಇಂಟ್ರೆಸ್ಟ್ ಇಲ್ಲ ಬೇರೆ ಯಾವ್ದಾದ್ರು ಇದು ಮಾಡಕು ಪೊಲೀಸ್ ಬೇಡ ಅಂತ ಅಂತಿದ್ದನೆ
ಹಂಗಿದ್ರೆ ಅವ್ನಿಗೆ ಸುಮ್ನೆ ಆರ್ಮಿಗೆ ಆರ್ಮಿಗೆ ಜಾಯ್ನ್ ಮಾಡ್ಸಕ್ಕೆ ಇದ ಮಾಡ್ರಿ.
ಹು ಆರ್ಮಿ
ಹು
ಅ ಹೊ
ಅದರಲ್ಲಿ ಅಗ್ನಿವೀರ ಬರುತ್ತೆ ಅಗ್ನಿವೀರಿಗಾದ್ರೆ. ಅವರು ಪಿ ಯು ಕಂಪ್ಲೀಟ್ ಆಗಿದ್ರೆ ಸಾಕು ಹದಿನೇಳುವರೆ ವರ್ಷ ಮೇಲ್ಪಟ್ಟ ಆಗಿರಬೇಕು.
ಹು
ಇಪ್ಪತ್ತೊಂದು ವರ್ಷದ ಒಳಗಡೆ ಆಗಿರಬೇಕು.
ಎಷ್ಟ.
ಹದ್ನೇಳುವರೆ ವರ್ಷದ ಮೇಲಾಗಿರ್ಬೇಕು ಇಪ್ಪತ್ತೊಂದು ವರ್ಷದ ಒಳಗಡೆ ಆಗಿರಬೇಕು. ಅಗ್ನಿವಿರಿಗಾದ್ರೆ ಇದು. ಪಿ ಯು ಮೇಲೆ ನಾವು ಎಕ್ಸಾಮ್ ಬರ್ದು ಫಿಸಕ ಕೊಟ್ಟು ಹೋಗ್ಬೋದು.
ಎಕ್ಸಾಮ್ ಇರುತ್ತಾ ಅದಕ್ಕ ಹು
ಮತ್ತೆ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದುಕ್ಕೆ. ಟ್ವೆಲ್ ಸೆಕೆಂಡ್ ಪಿ ಯು ಆಗಿದ್ರೆ ಸಾಕು.
ಇದಕ್ಕೆ ಹದ್ನಾರುವರೆ ಮೇಲಾಗಿರ್ಬೇಕು ಹತ್ತೊಂಬತ್ತುವರೆ ಒಳಗಾಗಿರ್ಬೇಕು ವರ್ಷ.
ಹು
ನಂದು ಸಿ ಇ ಟಿ ಎಸ್ ಸತಾ ಬರುತ್ತೆ ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಅಂತಾ.
ಹು
ಇದು ಏನು ಓದಿದ್ದು ಓಕೆ.
ಹು
ಯು ಪಿ ಎಸ್ ಸಿ ಪರೀಕ್ಷೆ ತರಾ ಇರುತ್ತೆ.
ಅಂದರೆ ಎಸ್ ಎಲ್ ಸಿ ಮುಗಿದಿರೋರು ಆಗ್ಬೋದಾ ಅದಕ್ಕ.
ಹು ಹು.
ಅಗ್ನಿವೀರಗೆ.
ಅಗ್ನವಿರಿಗೆ ಪಿ ಯು ಮುಗ್ದಿ ಎಸ್ ಎಸ್ ಎಲ್ ಸಿ ಮುಗಿದು ಹಾಕ್ ಬೋದು ಎಸ್ ಎಸ್ ಎಲ್ ಸಿ ಮುಗದಿರೋರು ಹಾಕ್ಬೋದು ಆದ್ರರೆ ಏಜ್ ಹದಿನೇಳುವರೆ ಆಕ್ಬೇಕು ಅವರಿಗೆ.
ಹು
ಮತ್ತೆ ಟೆಕ್ನಿಕಲಿ ಎಂಟ್ರಿ ಸ್ಕೀಮ್ ಅಂತ ಇರುತ್ತೆ.
ಹಾ
ಇವರು ಪಿ ಯು ಮುಗದಿರ್ಬೇಕು. ಇದು ಸೈನ್ಸ್ ತಗೊಂಡರಿಗೆ ಮಾತ್ರ ಇದು.
ಯಾವ್ದು.
ಟಕ್ನಿಕಲ್ ಎಂಟ್ರಿ ಸ್ಕೀಮ ಅಂತಾ.
ಹಾ
ಮತ್ತೆ ಇನೇನ ಎನ್ ಸಿ ಸಿ ಸ್ಪೆಷಲ್ ಎಂಟ್ರಿ ಇರುತ್ತೆ. ಇದು ಎನ್ ಸಿ ಸಿ ಮಾಡಿರ್ತಾರಲ್ವಾ.
ಎ ಸೆಕೆಂಡ್ ಪಿ ಯು ಸಿ ಒಳಗ ಮಾಡಿರ್ತಾರಲ್ಲ.
ಹು ಹು
ಸೌಟ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತೇಳಿ.
ಹು ಹು
ಹಾ ಅದ ಸರ್ಟಿಫಿಕೇಟ್ ಕೊಡ್ತಾರಾ ಅದಕ್ಕೆ.
ಹು ಹು ಅದ್ದರಿಂದ ಇವರು ಸ್ಪೆಷಲೆಂಟೇ ಹೋಗ್ಬೋದು.
ಹಾ
ನೀವು ಎಕ್ಸಾಮ ಬರಿಯೋಕೆ ಕೆ ಎನ್ ಸಿ ಐ ಟಿ ಟಡೆಸ್ಟ್ ಬುಕ್ ಬರುತ್ತಲ್ಲಾ ಮಾಥ್ಸ್ ಅಂಡ್ ಫಿಸಿಕ್ಸ್ ಹತ್ತನ ಕ್ಲಸ್ ಇಂದು ಮತ್ತೆ ಫಸ್ಟ್ ಪಿು ಮತ್ತೆ ಸೆಕೇಂಡ್ ಪ ಯು ಮಥ್ಸ್ ಹದ್ಬೇಕು
ಹ
ಮತ್ತೆ ಆರ್ ಎಸ್ ಅಗರ್ಬಲ್ ಅಂತ ಒಂದು ಕಾಂಪಿಟೇಟಿವ್ ಬರುತ್ತೆ
ಹಾ
ಇಥ ಆ್ಯಪ್ಟಿಟ್ಯೂಡು ಅಂದರೆ ಕ್ವಶನ್ ಸಾಲ್ವ್ ಮಾಡಬೇಕು
ಹಾಂ
ಮತ್ತೆ ಫಾಸ್ಟ್ ಟ್ರ್ಯಾಕ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಬುಕ್ ಬರುತ್ತೆ ಮಾಥ್ಸ್ಗೆ ಈ ಮೂರು ಓದಿದ್ರೆ ಸಾಕು
ಹಾ
ಜನರಲ್ ನಾಲೆಡ್ಜ್ಗೆ ಲುಕ್ ಎಂಡ್ ಜನರಲ್ ನಾಲೆಡ್ಜ್ ಅಂತ ಒಂದು ಬುಕ್ ಬರುತ್ತೆ
ಹಾ
ಮತ್ತೆ ಮನೋರಾಮ್ ಇಯರ್ ಬುಕ್ ಅಂತ ಒಂದು ಬರುತ್ತೆ ಜೊತೆಗೆ ಡೈಲಿ ನ್ಯೂಸ್ ಪೇಪರ್ ಓದಿದ್ರೆ ಸಾಕು ಜನರಲ್ನಾಲೆಡ್ಜ್
ಹ ಅತಿವಿಗೆ
ಹ್ಮ್ ಹ್ಮ್
ಹಾ
ಅದು ಇಂಗ್ಲೀಷಲ್ಲಿ ಆದರೆ ಗ್ರಾಮರ್ ಓದಿದ್ರೆ ಸಾಕು
ಹಾ
ಮತ್ತೆ ಕರೆಂಟ್ ಅಫೇರ್ಸ್ ಬೇಕಂದ್ರೆ ಡೈಲಿ ಪೇಪರ್ ನೋಡ್ತಿರ್ಬೇಕು
ಹ್ಮ
ನ್ಯೂಸ್ ನೋಡ್ತಿದ್ರರೆೆ ಮುಗಿಯುತ್ತೆ
ಹ
ಹ್ಮ್
ಮತ್ತೆ ಪರೀಕ್ಷೆಯಲ್ಲಿ ಅದೇ ಅಗ್ನಿವೀರಿಗೆ ಅವನ್ ಏನಾದರು ಅಟೆಂಡ್ ಮಾಡ್ತ ಏ ಅಂದ್ರೆ ಮ್ಯಾಥಮೆಟಿಕ್ಸು ಮತ್ತು ಜನರಲ್ ಸೈನ್ಸು ಜನರಲ್ ನಾಲೆಡ್ಜು ಲಾಜಿಕಲ್ ರೀಸನಿಂಗ್ ಸಬ್ಜೆಕ್ಟ್ ಬರುತ್ತೆ ನಾಲ್ಕು
ಹಾ
ಅವ ಎನ್ ಟ ಆಗ ಏನಾದ್ರು ಇದ್ ಮಾಡ್ತ ಏನಂದ್ರೆ ಮ್ಯಾಥ್ಸು ಜನ್ರಲ್ ಅಬಿಲಿಟಿಷ್ಟು ಇಂಗ್ಲೀಷು ಸೈನ್ಸು ಹ್ಟ್ರಿ ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಬರುತ್ತೆ
ಹಾಂ
ಈಗ ಎಕ್ಸಾಮಲ್ಲಿ ಮಾರ್ಕ್ಸ್ ಹ ಹೆಂಗೆ ಹೆಂಗ ಆಗುತ್ತೆ ಅಂದ್ರೆ ಅಗ್ನಿವೀರ ಅಲ್ಲಿ ಅಲ್ಲಿ ಮಾಕ್ಸ್ ಮೇಲೆ ಇದು ಪೋಸ್ಟ್ಗಳು ಡಿವೈಡ್ ಆಗುತ್ತೆ
ಮಾರ್ಕ್ಸ್ದ ಮೇಲೆ
ಹಾ ಈಗ ಪಾಸಿಂಗ್ ಮಾರ್ಕ್ಸು ಪ್ರತಿ ಸಲ ಒಂದೇ ಮಾರ್ಕ್ಸಿಗೆ ಇಲ್ಲಲ್ಲ ಅಂದ್ರೆ ಟ್ವೆಂಟಿ ಈಸಲಿ ಹಂಡ್ರೆಡ್ ಮಾರ್ಕ್ಸ್ ಮಾಡ್ತಾರೆ ಅಂದ್ರೆ ಪಾಸಿಂಗ್ ಮಾರ್ಕ್ಸು ಫಿಫ್ಟಿ ಅಂತಲೇ ಹೇಳೋಕ್ಕಾಗಲ್ಲ ಅವ್ರಿಗೆ ಇಷ್ಟ ಬಂದಷ್ಟು ಪಾಸಿಂಗ್ ಮಾರ್ಕ್ಸ್ ಕೊಡ್ಬೋದು
ಹೌದಾ
ಹಾ ಕಟ್ ಆಫು ಅದು ಪ್ರತಿ ವರ್ಷನೂ ಕಟ್ ಆಫ್ ಆಗುತ್ತೆ
ಹ
ಕಟ್ ಆಫ್ ಎಲ್ಲ ಎಷ್ಟು ಚನಾ ಬರೀತಾರೆ ಎಷ್ಟು ಎಷ್ಟು ಮಾರ್ಕ್ಸ್ ಐತೆ ಅದ್ರ ಮೇಲೆ ಅವ್ರು ಕಟ್ ಆಫ್ ಮಾಡ್ತಾರೆ.
ಜಾಸ್ತಿ ಮಾರ್ಕ್ ಮೇಲೆ ಕಟ್ ಆಫ್ ರೀಪೆಂಡಾ.
ಹ್ಮ್.
ಹಾ.
ಇಂಡಿಯಾ ಎಕ್ಸಾಮು ಟೋಟಲ್ ನೈನ್ ಹಂಡ್ರೆಡ್ ಮಾರ್ಕ್ಸ ಇರುತ್ತೆ.
ನೈನ್ ಹಂಡ್ರೆಡು.
ಹ್ಮ್.
ಎಷ್ಟ ವರ್ಷ.
ಅವತ್ತು ಅದು ಕಂಪ್ಲೀಟ್ ಪ್ರೆಕ್ಟಿಕ್ಯುಲರ್ ನನಗೂ ನೆನಪಿಲ್ಲ.
ಹಾ.
ಅಂದ್ರೆ ಮ್ಯಾಥ್ಸು ತ್ರೀ ಹಂಡ್ರೆಡ್ ಮಾರ್ಕ್ಸ್ಗಿರುತ್ತೆ. ಜಿ ಎ ಟಿ ಅಂತ ಇದು ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ಗಿರುತ್ತೆ. ಟೋಟಲ್ ನೈನ್ ಹಂಡ್ರೆಡ್ ಮಾರ್ಕ್ಸು.
ಹೌದ.
ಅದಾದಮೇಲೆ ಇಂಟ್ರವ್ಯೂ ಕರೀತಾರೆ ಇಂಟ್ರವ್ಯೂ ನೈನ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ. ಟೋಟಲ್ ತೌಸಂಡ್ ಎಟ್ ಹಂಡ್ರೆಡು.
ಹಾ ಹಾ.
ಇದ್ರಲ್ಲಿ ಬಟ್ಟ್ ಇಷ್ಟೇ ಮಾರ್ಕ್ಸ್ ತೆಗಬೇಕಂತ ಏನಿರಲ್ಲ. ಆದರೆ ವೇಕೆನ್ಸಿ ಎಷ್ಟು ಖಾಲಿ ಇರುತ್ತೆ. ಮತ್ತೆ ಕಟ್ಟಾಫೆಲ್ಗೆ ನಿಲ್ಸಿರ್ತಾರೆ.
ಹ್ಮ ಹ್ಮ.
ಮತ್ತೆ ಎಷ್ಟ್ ಚೆನ್ನಾ ಬರ್ತಿರ್ತಾರೆ ಅನ್ನೋದ್ರ ಮೇಲೆ ಇವ್ರು ಮಾರ್ಕ್ಸ್ ನ ಸ್ಟಾಪ್ ಮಾಡ್ ತರೇ ಇದನ್ನ ಪಾಸ್ ಆದ್ಮೇಲೆ ನೀವು ಫಿಸಿಕಲ್ ಟೆಸ್ಟ್ ಕೊಡ್ಬೇಕು.
ಫಿಸಿಕಲ್ ಏನ ಇರುತ್ತೆ.
ಫಿಸಿಕಲ್ ಟೆಸ್ಟಲ್ಲಿ ರನ್ನಿಂಗ್ ಇರುತ್ತೆ.
ಎಸ್ಟ್ ಮಿಟ್ರೋ.
ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ರನ್ನಿಂಗ್ ಇರುತ್ತೆ. ಇದ್ನ ನೀವು ಐದುವರೆ ನಿಮಿಷ ಮಿನಿಮಮ್ಮು.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
ಮ್ಯಾಕ್ಸಿಮಮ್ ಆರು ಆರು ನಿಮಿಷ ಹದ್ನೖದ್ ಸೆಕೆಂಡ್ ಒಳಗಡೆ ಮುಗಿಸ್ಬೇಕು.
ಹೌದಾ.
ಹಾ. ಆಮೇಲೆ ಪುಷಪ್ಸ್ ಇರುತ್ತೆ. ಮತ್ತೆ ಸಿಕ್ಸೆಕ್. ಅದು ಅಲ್ಲಿ ಡಿಪೆಡ್ಸು ಒಬ್ಬೊಬ್ಬ ಒಂದೊಂದು ಇದ್ರಲ್ಲಿ ಒಂದೊಂದ್ ತರ ಇರುತ್ತೆ.
ಹ್ಮ್
ಅಕಾಡೆಮಿ ಮೇಲೆ ಮತ್ತೆ ಸಿಕ್ಸಾಗ ಬ್ಯಾಲೆನ್ಸ್ ಮಾಡ್ಬೇಕು. ಮತ್ತೆ ಲಾಂಗ್ ಜಂಪು.
ಲಾಂಗ್ ಜಂಪ್ ಐತೆ.
ಹ್ಮ.
ಎಷ್ಟು ಮೀಟ್ರು.
ಅದು ನೀವು ಎಸ್ಟಮಿಟ್ರ ಅಡ್ತಿರಾ ಅದ್ರಮೇಲೆ ಅಂದ್ರೆ ಇಷ್ಟಿಷ್ಟು ಅಂತ ಸೆಟ್ ಮಾಡಿರ್ತಾರೆ. ಒಂದೊಂದು ವರ್ಷ ಒಂದೊಂದು ಥರ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಅದು ಅಕಿರೇಟಾಗಿ ಗೊತ್ತಿಲ್ಲ.
ಹೌದಾ.
ಹ್ ಮತ್ತೆ ಮೆಡಿಕಲ್ ಟೆಸ್ಟ್ಗಳಲ್ಲಿ ಪಾಸ್ ಆಗಬೇಕು ಐ ಟೆಸ್ಟ್ ಮಾಡ್ತಾರೆ ಸ್ಟಾರ್ಟಿಂಗು ನಿಮ್ಮದು ದೃಷ್ಟಿ ಹೆಂಗೈತೆ ಅಂತ ನೋಡೋಕ್ಕೆ ಮತ್ತುೆ ಈಗ ಕಿವಿ ಕರೆಕ್ಟ್ ಕೇಳುತ್ತಾ ಇಲ್ಲ ಅದಕ್ಕೂ ಟೆಸ್ಟ್ ಮಾಡ್ತಾರೆ ಮತ್ತೆ ನಿಮ್ದು ಲಿಸ್ನಿಂಗ್ ಪವರ್ ಹೆಂಗೈತೆ ಪ್ರೊನೌಸಿಯೇಷನ್ ಹೆಂಗೆ ಅದು ಮತ್ತೆ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾರೆ ಹೈಟು ವೈಟು ಮತ್ತೆ ಚೆಸ್ಟು ಮತ್ತುತ್ತೆ ಬಾಡಿಲಿ ಏನಾರ ಪ್ರಾಬ್ಲಮ್ ಇದೆಯಾ ಕರೆಕ್ಟ್ ಆಗಿದೆಯಾ ಅಂತ ಇದು ಮಾಡ್ತಾರೆ
ಅಷ್ಟೇ ರಿಸಲ್ಟ್ ಚೆಕಪ್ ಅಷ್ಟೇ
ಹ್ಮಞ ಮತ್ತೆ ಟ್ಯಾಟು ಏನೋ ಹಾಕ್ಸಿರ್ಬಾರ್ದು ನೀವು ಆರ್ಮಿಗೆ ಎಂಟ್ರಿ ಕೊಡ್ತೀವಿನ್ ರರಿ
ಹಾ
ಡೈಲಿ ನೀವು ಬೆಳಗ್ಗೆ ಐದು ಗಂಟೆಗೆ ಬೆಳಗ್ಗೆ ಎದ್ಬಿಟ್ಟು ಒಂದು ಫೈ್ ಟು ಟೆನ್ ಕಿಲೋಮೀಟರ್ಸ್ ಜಾಗಿಂಗ್ ಮಾಡಬೇಕಾಗಿರುತ್ತೆ
ಡೈಲಿ
ಹ್ಮ್ ಫಿಟ್ನೆಸ್ ಚೆನ್ನಾಗ್ ಮೈಂಟೈನ್ ಮಾಡ್ಬೇಕು ಊಟ ನೀವು ಮೊಟ್ಟೆ ತಿನ್ಬೇಕು ಹಾಲು ಚಿಕನ್ನು ಮೀನು
ಈಗ ನಾನ್ವೆಜ್ ತಿನ್ನದರ್ದ್ ಇರುತ್ತರಲ್ಲ ಅವರು
ಅದೆ ಅವರು ಮೊಟ್ಟೆ ಹಾಲು
ಹ್ಮ
ಹಣ್ಣು ತರಕಾರಿ ಬಾದಾಮಿ ಕಡಲೆ ಓಟ್ಸು
ಹಾ
ಜಾಸ್ತಿ ನೀರು ಕುಡಿಬೇಕು ಎಕ್ಸಾಮ್ಸ್ ಎಲ್ಲ ಎಲ್ಲಗುತ್ತೆ ಅಂದ್ರೆ ಆರ್ಮಿ ರಿಕೂಟಿಂಗ್ ಆಫೀಸ್ ಅಂತ ಇರುತ್ತೆ ಅಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅವರು ಕರೆಕ್ಟ್ ಆಗಿರೋದು ಪ್ಲೇಸು ಮತ್ತೆ ಡೇಟ್ನೆಲ್ಲ ಹೇಳ್ತಾರೆ ಅವಾಗ ನೀವು ಹೋಗ್ಬಿಟ್ಟು ಅಲ್ಲಿ ಎಕ್ಸಾಮ್ ಬರಿಬೇಕು ಫಿಸಿಕಲ್ ಟ್ರೈನಿಂಗ್ ಕ್ಲಾಸಸ್ಸು ಬೆಂಗಳೂರು ಮೈಸೂರು ಬೆಳಗಾವಿ ಹುಬ್ಳಿ
ಹಾ
ಮಂಗಳೂರು ಕಲಬುರ್ಗಿ ಶಿವಮೊಗ್ಗ ಇಲ್ಲ ಇದಾವೆ ಕ್ಲಾಸಸ್ ನೀವು ಇಲ್ಲಿಗೆ ಹೋಗ್ಬಿಟ್ಟು ಬೇಕಾದ್ರೆ ಅಕಡೆಮಿಗೆ ಜಾಯಿನ್ ಹಾಗಬಿಟ್ಟು ಅಲ್ಲಿ ಟ್ರೈನಿಂಗ್ ತಗೋಬೋದು
ಹಾ
ನೀವು ಸೆಲೆಕ್ಟ್ ಫಿಸಿಕಲ್ಲೂ ಸೆಲೆಕ್ಟಾಗಿ ಎಕ್ಸಾಮಲ್ಲೂ ಸೆಲೆಕ್ಟ್ ಆದಮೇಲೆ ಬೇಸಿಕ್ಸ್ ಮಿಲಿಟರಿ ಟ್ರೈನಿಂಗ್ ಕೊಡ್ತಾರೆ ವೆಪನ್ ಟ್ರೈನಿಂಗ್ ಕೊಡ್ತಾರೆ ಮತ್ತೆ ಫೀಲ್ಡ್ ಅಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾರೆ ಹೆಂಗಿರ್ಬೇಕಂತ ಫಿಜಿಕಲ್ಲು ಡಿಸಿಪ್ಲಿನು ಮತ್ತೆ ಸ್ಕಿಲ್ಸ್ ಎಲ್ಲ ಕಳಿಸ್ತಾರೆ ಹ್ಮ್
ಏಟೋ ಜೆಡ್ ಯಾವತಾರ ಇರ್ಬೇಕು ಏನು
ಹ್ಮ ಹ್ಮ ನಿಮಗೆ ಸಂಬಳ ಬಂದ್ಬಿಟ್ಟು ಅಗ್ನಿವೀರಿಗೆ ನರು ಜಾಯ್ನ್ ಆದರೆ ಅಂದರೆ ಮೂವತ್ತರಿಂದ ನಲ್ವತ್ತು ಸಾವಿರ ತನಕ ಕ ಕೊಡ್ತಾರೆ
ಸ್ಟಾರ್ಟಿಂಗ್
ಹ್ಮ್ ಸೋಲ್ಜರ್ ಆಗಿ ಜಾಯ್ನ್ ಆದ್ರೆ ಅಂದ್ರೆ ಒಂದ್ ಐವತ್ ಮುವತ್ತರಿಂದ ಒಂದ್ ಐವತ್ ಸಾವಿರ ತನಕ ಕೊಡ್ತಾರೆ ಮ್ಯಾಕ್ಸಿಮಮೂ
ಹುಂ
ಸುಬೇದಾರಾಗಿ ಚೈನ್ನ ಆದ್ರೆ ಒಂದು ಸೆವೆಂಟಿ ತೌಸಂಡ್ ತನಕ ಕೊಡ್ತಾರೆ ಮ್ಯಾಕ್ಸಿಮಮು ಕ್ಯಾಪ್ಟನ್ ಆದ್ರಿ ಅಂದರೆ ಒಂದು ಅರವತ್ತೈದು ಸಾವಿರಾ ಮೇಜರ್ ಆದರೆ ಎಪ್ಪತ್ತ ಸಾವಿರಾ
ಅಂದ್ರ ಅವೆಲ್ಲ ಸರ್ವಿಸ್ ಮೇಲ ಡಿಪೆಂಡ್
ಹಾ ಮತ್ತೆ ಮೇಜರ್ ಗಿಂತ ನೆಕ್ಸ್ಟ್ ಪೋಸ್ಟ್ ಗೆ ಹೋದ್ರೆ ಅಂದ್ರೆ ಲಕ್ಷದ ಇಪ್ಪತ್ತೊಂದು ಸಾವಿರ ಕೊಡ್ತಾರೆ.
ಹ
ಅವರು ನೆಕ್ಸ್ಟು ಒಂದು ಲಕ್ಷದ ಮೂವತ್ತು ಸಾವಿರಾ ಬ್ರಿಗೇಡಿಯರ್ ಅಂತೈತೆ ಅಲ್ಲಿಗೆ ಹೋದ್ರೆ ಒಂದ್ ಲಕ್ಷ ನಲ್ವತ್ ಸಾವಿರಾ ಮೇಜರ್ ಜನರಲ್ ಆದ್ರಿ ಅಂದ್ರೆ ನೀವು ಒಂದೂವರೆ ಲಕ್ಷ ಕೊಡ್ತಾರೆ.
ಒಂದುವರೆ ಲಕ್ಷಾ
ಹುಂ ಜನರಲ್ ಆದ್ರೆ ಅಂದ್ರೆ ಎರಡೂವರೆ ಲಕ್ಷ ತನಕ ಕೊಡ್ತಾರೆ.
ಹಾ
ನೀವು ಆರ್ಮಿಗೆ ಹೋದ್ರೆ ಅಂದ್ರೆ ನಿಮಗೆ ಏನನು ಅಡ್ವಾಂಟೇಜ್ ಅಂದ್ರೆ ಫ್ರೀ ಮೆಡಿಕಲ್ ಚೆಕಪ್ ಇರುತ್ತೆ ಊಟಕ್ಕೆಲ್ಲಾ ಕ್ಯಾಂಟೀನ್ ಅಲ್ಲೇ ಗೌರ್ಮೆಂಟ್ ಅವ್ರ್ದು ಫ್ರೀ ಇರುತ್ತೆ ಎ ಉಳ್ಕೊಳಕ್ಕೆ ಯೂನಿಫಾರಮು ಸ್ಯಾಲ್ರಿ ನಿಮ್ಮ ಮಕ್ಕಳದು ಫೀಸ್ ಎಲ್ಲಾ ಅವರೇ ಪೇ ಮಾಡ್ಕೊಂತಾರೆ
ಏನನ್ಬೇಕು ಒ ಬಸ್ಸಿಗೆ ಎಲ್ಲಾ ಅಲ್ಲೇ ಇರುತ್ತೆ
ಹುಂ ಎಲ್ಲಾ ಅಲ್ಲೇ ಇರುತ್ತೆ
ಅ ಸ್ವಲ್ಪವೆ ತಡಿ ಎಲ್ಲಾರೂ ಹತ್ತಿರದಲ್ಲಿ ಕೋಚಿಂಗ್ ಸೆಂಟರ್ ಎಲ್ಲಾರುೂ ನಮ
ಹುಂ ಹುಂ
ಏನ್ ಗೌರಮೆಂಟ್ ಇದ್ದರೇ ಇರುತ್ತೆ ನಾವು ಪ್ರೈವೇಟ್ ಏ ನಡಿಸರ್ತಾರ
ಎರಡರದು ಇರುತ್ತೆ
ಎರಡುನು ಇರತ್ತಲ್ಲಾ
ಹಾ
ಮೆಟ್ಲೆಗಂದ್ರೆ ಜಾಸ್ತಿ ದುಡ್ಡು ಕಟ್ಟಭೇಕ್ಕು
ಹಾ
ಗೌರ್ಮೆಂಟ್ಂದ ತಡಿ ತ ಹಾಕನ ಅಪ್ಲಿಕೇಶನ್ ಹಾಕುದ ಈಗ ಐಯ್ತು ಅಪ್ಲಿಕೇಶನ್ ಹಾಕದು
ಹಾ ಈಗ ಬಿಡ್ತಾರೆ ಅದು ಫಿಫ್ಟೀನ್ ಡೇಸಲ್ಲಿ ಈಗ ಹಾಕ್ಕೊಳ್ತನೀ
ಹುಂ